ಹಲೋ
ಕೇಳಿಸ್ತಿದೀಯಾ
ಹ ಕೇಳಿಸ್ತೇವೆ ಹೇಳಿ
ಕೇಳಿ ಸಾಯ
ಹಲೋ ಹಾ ಚೆನ್ನಾಗಿದ್ದೀಿ ನೀವ್ ಹೇಗಿದ್ದೀರಾ
ವಿ ತಿಂಡಿ ಆಯ್ತಾ
ಹಾ ಆಯ್ತು ನಿಮ್ದ ಆಯ್ತಾ
ಇನ್ನುೂ ಇಲ್ಲ ಎಏನ್ ತಿಂದ್ರಿ
ಚಿಂದಿದ್ದೀರಾ
ನಾ ಹವು ಅಣ್ಣ ಸಾರು ನೀವು ನೀವು
ನಾನು ಪೊಂಗಲ್ ತಿಂದೆ.
ಹೌದಾ ನಿಗಿಷ್ಟನಾ ಪೊಂಗಲ್ಲು.
ಇಷ್ಟ ಇಲ್ಲ ಬಟ್ ಆದ್ರೂ ತಿಂದಿದ್ದೀನಿ.
ಹೇ.
ನಿಮ್ಗೆ ಯಾವ.
ಹಾ ಹೇಳಿ.
ಅದನ್ನೇ ಮಾಡಿದ್ರು ಅದಕ್ಕೆ ಅದನ್ನೇ ತಿಂದೆ ಇಷ್ಟ ಇಲ್ಲ ಆದ್ರೂ ತಿಂದಿದ್ದೀನಿ.
ಹೌದಾ ಹೊರ್ಗಡೆ ತಿನ್ನಲ್ವ.
ನೀವು್ ಆಚೆ ಆಹಾರ ಎಲ್ಲಾ ತಿಂತೀರಾ.
ತಿಂತೀನಿ ತಿಂತೀನಿ ನಾನು ತಿಂತೀನಿ. ನಾನು ತಿಂತೀನಿ.
ಹೌದಾ.
ಹ್ಮ್ ತಿಂತೀನ್ ನಾನು. ಇನ್ನು ಹಂಗೇನಿಲ್ಲ.
ಹ್ಮ.
ಮತ್ತೆ ಇನ್ನೇನು ಯಾವ್ವ ಏನ್ ನಿಮ್ ಸ್ನೇಹಿತ್ತ್. ಸ್ನೇಹಿತರು ಏನೇನ್ ಮಾಡ್ತಿರ್ತಾರೆ ಎಲ್ರು.
ಅವರೂ ಇನ್ನು ಓದ್ಕೊಂತವ್ರೆ.
ಹೌದಾ ಹೌದಾ.
ಹೌದು ನಾನಿನ್ ಇವಾಗ. ಓದುತಿದೀನಿ ಇನ್ನು.
ಹೌದಾ ಚೆನ್ನಾಗೊತ್ತ್.
ಹೌದು.
ನಿಮ್ಹಬ್ಬ ಯಾವುದು. ಅದು ತ ಇದ್ದೀನಿ.
ಹಬ್ಬ ಅಂದ್ರೆ ದಿವಾಲಿ.
ದೀಪಾವಳಿ ತುಂಬಾ ಇಷ್ಟಾನ ನಿಮ್ಗೆ ಯಾಕ ದೀಪಾವಳಿ. ಯಾಕಂದ್ರೆ ತುಂಡಾಗಿ. ಎಲ್ಲ ಇರುತ್ತಂತನ.
ದೀಪಾವಳಿ ಅಂದ್ರೆ ಪಟಾಕಿ ಎಲ್ಲಾ ಇರುತ್ತೆ ದೀಪ ಎಲ್ಲಾ ಇಡ್ತೀವಿ. ಎಲ್ಲ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ರೂ ಇರ್. ಇರ್ತಾರೆ.
ಹಾ.
ಎಲ್ಲಾರ ಜೊತೆ ಸೆಲೆಬ್ರೇಟ್. ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೌದು.
ದೀಪಾವಳಿ ಅದಕ್ಕ ಇಷ್ಟ ಹ್ಮ್ ಅಷ್ಟೇನಾ ದೀಪ್. ದೀಪಾವಳಿ ಬಿಟ್ರೆ ಬೇರೆ ಯಾವ ಹಬ್ಬ ಅಂದ್ರೆ. ತುಂಬಾ ಇಷ್ಟ ನಿಮ್ಗೆ
ಅಂದ್ರೆ ಜಾಸ್ತಿ ಅಂದ್ರೆ ಅದೇ ಇಷ್ಟ ನಿಮ್ಗೆ ಯಾವ್ದ್ ಇಷ್ಟ
ನನ್ಗೆ ಯುಗಾದಿ ಅಂದ್ರೆ ಇಷ್ಟಾ ಮತ್ತೆ ಗಣೇಶ ಚತುರ್ಥಿ ಅಂದ್ರೇನು ಇಷ್ಟಾ ನ ಸಂಕ್ರಾಂತಿ ಇವೆಲ್ಲಾ ನನ್ಗೂ ಇಷ್ಟಾ ಆಗುತ್ತೆ
ಯಾಕಂದ್ರೆ ಅವಾಗ ಜಾಸ್ತಿ ಜನಾ ಇರ್ತ ಇರ್ತಾರೆ
ಹಾ ಮನೆಗೆಲ್ಲಾ ನೆಂಡರು ಬಂದಿರ್ತಾರೆ ಮನೆಗ್ ನೆಂಟ್ರೆಲ್ಲಾ ಬಂದಿರ್ತಾರೆ ನೆಂಟರ ಜೊತೆ ಮತ್ತೆ ಇರ್ತೀವಿ ಅಕ್ಕ ಮತ್ತೆ ಅಕ್ಕ ತಂಗಿ ಅವರು ಅಣ್ಣ ತಮ್ಮ ಮಂದಿರು ಎಲ್ಲರ ಬಂದಿರ್ತಾರೆ ಅವ್ರ ಜೊತೆ ಎಲ್ಲಾ ಇಡ್ತೀವಿ ಆಟ ಆಡ್ಕೊಂಡಿರ್ ತ್ತಿವಿ ಅದ್ದು ಬೇರೆ ಖುಷಿನೇ ಕೊಡುತ್ತೆ ತಲ್ವಾ
ಹ ಹೌದು ಅದ್ರಿಂದ ನಿಮ್ಗೆದಂದ್ರೆ ಇಷ್ಟ ಹ್ಮ್
ಇವಾಗ ಯಾವ್ ಹಬ್ಬಾ ಬರೋದು ಆಮೇಲೆ ಗಣೇಶ್ ಚತುರ್ಥಿ ಬರುತ್ತ ಅನ್ಸುತ್ತೆ ಅಲ್ಲ ಇವಾಗ ಹ ಗೌರಿ ಗಣೇಶ ಬರುತ್ತೆ
ಹೌದು ಅದು ಅಂದ್ರುನು ತುಂಬಾ ಇಷ್ಟ ಇಷ್ಟಾ ನನಗೆ ಗಣೇಶ ಚತುರ್ಥಿ ಅಂದ್ರೇನು ಮ್ಯೂಟ್ ಟ್ಯಾಂಝ ಅಂದ್ರೆ ನೀವು ನೃತ್ಯ ಮಾಡ್ತೀ ತಿರ ಗಣೇಶ ಚತುರ್ಥಿಗೆ ಭರತನಾಟ್ಯಂ ಇಂಥದೆಲ್ಲಾ
ಇಂತದ್ದೆಲ್ಲ ಮಾಡಲ್ಲ ಬರಿ ನೋಡ್ತೀನ್ ಅಷ್ಟೇ. ಅದ್ ನೋಡ್ದ್ರುನು ಒಂತರ ಖುಷಿ ಅಲ್ಲ
ಹೌದು ನೋಡಿದ್ರೇನೇ ತುಂಬಾ ಖುಷಿ ಇರುತ್ತೆ.
ಹ್ಮ್ ಅದಕ್ಕೆ ನೋಡ್ತಿರ್ತೀನಿ ಅಷ್ಟೇ ನಾನೆಲ್ಲಾ ಮಾಡಕ್
ಹ್ಮ್ ಅಷ್ಟೇ ನಿಮ್ಗ್ ಯಾವ್ ದೇವ್ರಂದ್ರೆ ಇಷ್ಟ್ ಟ
ನಮ್ಗೆ ಹನುಮಾನ್ ಅಂದ್ರೆ ಇಷ್ಟ ಶಿವ ಇಷ್ಟ
ಹೌದಾ ಏನೇ ಕಷ್ಟ ಬಂದ್ರು ಅವ್ರತ್ರ ಫಸ್ಟ್ ಪ್ರಾರ್ಥನೆ ಮಾಡ್ತೀರಾ ಏನೇ ಕಷ್ಟ ಬಂದ್ರು ಅವ್ರತ್ ಹತ್ರ ಪ್ರಾರ್ಥನೆ ಮಾಡ್ತೀರಾ
ಹಾ ಪ್ರಾರ್ಥನೆ ಮಾಡ್ಕೊಂಡೋದು ಎಲ್ಲ ಜಪ ಮಾಡೋದು ದು ಅವ್ರ್ದು ಇದೆಲ್ಲಾ ಚೆನ್ನಾಗಿರುತ್ ತ್ತೆ
ಹೌದು ಮನಸು ತುಂಬಾ ನಿರ್ಮಲವಾಗಿರುತ್ತೆ.
ಹೌದು ಹೌದು
ಮತ್
ನಿಮ್ಗೆ ಯಾವ್ ದೇವ್ರಂದ್ರೆ ಇಷ್ಟ
ನನಗೆ ಈಶ್ವರ ಅಂದ್ರೆ ತುಂಬಾ ಇಷ್ಟ ನನಗೆ ನಮ್ ಮನೆದೊರೆ ಈಶ್ವರನೇ ನನ್ಗ್ ಇಷ್ಟವಾದ ದೇವರು ಈಶ್ ಶ್ವರನೇ ಹಾ ನನ್ಗೂ ತುಂಬಾ ಇಷ್ಟ ಈಶ್ವರ ಅಂದ್ರೆ.
ನೀವ್ ಯಾವ್ ಯಾವ್ ದೇವಸ್ಥಾನಕ್ ಹೋಗಿದ್ದೀರಾ
ನಾನಾ ನಾನು ಕೃಷ್ಣ ದೇವ್ ಸ್ಥಾನಕ್ಕೆ ಹೋಗಿನಿ ಸ್ಥಾನಕ್ಕ್ ಹೋಗ್ತೀನಿ ಈಶ್ವರ ದೇವಸ್ ಸ್ಥಾನಕ್ಕೆ ಹೋಗ್ತೀನಿ ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತೀನಿ ಹಂಗೇನಿಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬೇಕ್ ಹಿಂಗೆ ಆಗ್ಬೇಕು ಅಂತ ಯಾವ್ದು ನಮ್ಗೆ ಹತ್ರ ಇರುತ್ತೋ ಅದಕ್ ಕೊಟ್ಟೋಗ್ತಾ ಇರ್ತೀನಿ.
ಹ್ಮ್ ಇನ್ನೇನ್ ಆಡದು
ಮಳೆ ಮನೆಯಲ್ಲೆಲ್ಲಾ ಆರಾಮ
ಹ್ಮ್ ಎಲ್ಲ ಆರಾಮಿದಾರೆ ಅಲ್ಲಿ ನಿಮ್ ಮನೇಲ್ಲಲ್ರೂ ಆರಾಮಿದಾರ
ಹಾ ಇದ್ದೀವಿ ಚೆನ್ನಾಗ್ದೀವಿ
ಹ್ಮ್ ಆರಾಮ್ದ ಇದವಿ ಅಂದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿದೆ ರಿವಿ ಅಂತ ನಾನ್ ನಿಮ್ಗ ಉತ್ತರ ಕರ್ನಾಟಕ ಬರುತ್ತೆ ತ್ತೆನೋ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ದ
ಇಲ್ಲ ಇಲ್ಲ ನನಗೂ ಬರಲ್ಲ
ಹೌದಾ
ಹ ನನ್ಗ ನನ್ಗ ಗೊತ್ತಾಗತ್ತೆ ಮತ್ತೆ ನನ್ ಮಾತಾಡ ಬರಲ್ಲ
ಹಂದಾ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಇದ್ದಾರೆ ಅವ್ರು ಆರಾಮಿದ್ದಿ ಎಂತ ಹೇಳಿದ್ರೆ ಆರಾಮ ಆದ ಹುಷಿ
ಹೌದು ನನ್ಗೂ ಗೊತ್ತಿರೋ ಅವ್ಳ ಒಬ್ಳಿದ್ದಲೆೇ ಅವಳ ಮನೆ ಅವ್ರ ಜೊತೆ ಮಾತ ತಡುವಾಗೆಲ್ಲಾ ಹಿಂಗೆ ಈ ತರ ಮಾತಾಡ್ತಿರ್ತಾರೆ ಅದು ಕೆಲ್ಸ್ಕೊಂಡ್ ಕೆಲ್ಸ್ಕೊಂಡು ಸ್ವಲ್ಪ ಅಭ್ಯಾಸ ಆಗಿದೆ ಅಷ್ಟೆ
ನೀವು ಕಲ್ತ್ಕೊಂತಿದ್ದೀರಾ
ಕಲ್ತ್ಕೊಂತಿಲ್ಲ ಆದ್ರೂ ಕೆಲ್ಸ ಕುಂತಿರ್ತಿನಲ್ಲ ಒಂಚೂರ್ ಗೊತ್ತಾಗ್ತಿದೆ ಇವಾಗ ಅದೇ ಆದ್ರೂ ನನ್ ಮಾತ ತಡಕ್ ಬರಲ್ಲ ಹಂಗೆಲ್ಲ ಕೆಲ್ಸ್ಕೊಂಡು ಅರ್ಥ ಮಾಡ್ಕ ಕಕೊಂಡಕ ಸಾಕಾಗ ಹೋಗುತ್ತೆ ನನ್ಗೆ
ಹ ಹ ಏನ್ ಮಾಡಕ್ಕ ಆಗಲ್ಲ ಏನ್ ಮಾಡ್ತಾರೆ ನಿಮ ಬಿಜದಲ್ಲಿ ಇವತ್ತು ಊಟ ಮಧ್ಯಾಹ್ನ ರಾತ್ರಿಗೆ ಎಲ್ಲ
ಗೊತ್ತಿಲ್ಲ ಅನ್ನ ಸಾರುನೇ ಮಾಡ್ತಾರ ಅನ್ಸುತ್ತೆ ಮಧ್ಯಾಹ್ನ ನೋಡ್ಬೇಕು ನೀವು ಇವಾಗ ಊಟ ಮಾಡಿಲ್ವಾ ಇನ್ನು ಏನ್ ಮಾಡ್ತಾರೆ ಅನ್ನ ಸಾರೆ ಬರೀ ಇದನ್ನೇ ಮಾಡ್ತಾರೆ ಎಲ್ಲಾ ಕಡೆ ಅದೇ ಮಾಡ್ತಾರೆ ಅದ್ ಬಿಟ್ಟು ಏನ ಮಾಡಕೆ ಬರಲ್ಲ ಅನ್ನೋ ತರ ಮಾಡ್ತಾರೆ
ಹೌದು ಏನ್ ಮಾಡೋದು ನಮ್ಗೆ ಹಣೆ ಬರಹಕೆ ಉಣೆ ಯಾರು ಅನ್ನೋತರ
ಹ
ಅದೇವರು ಬರ್ದಿದ್ ಬರ್ರಿ ನೀವು ಅಂತ
ಹ ಅಷ್ಟ ಇನ್ನೇನ್ ಮತ್ತೆ
ನೀವ ಯಾವ
ನೀವು್ ಹಣ್ಣೆಲ್ಲಾ ತಿಂತೀರಾ
ಹೌದು ತಿಂತೀ ಅವ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದು ಮಾವಿನ ಹಣ್ಣು ತಿಂತೀನಿ ನನ್ಗ್ ತುಂಬಾ ಇಷ್ಟ ಮಾವಿನ ಹಣ್ಣು
ಹಾ ಇವಾಗ ಅದೇ ಅಲ್ಲ ಬರೋದು
ಆದ್ರೆ ನನ್ಗೆ ಎಲ್ಲಿ ನನ್ ಪಿಜಿ ಜಲ್ಲಿ ಇರೋದ್ರಿಂದ ನನಗ್ ಸಿಗೋ ತುಂಬಾ ಕಷ್ಟ ಆಗ್ಬಿಟ್ಟಿದೆ
ಹೌದಾ ಅಲ್ಲಿ ಹತ್ರ ಏನು ಅಂಗಡಿ ಲ್ಲಿ ಇಲ್ವಾ ತಗೊಂಡ್ ಬಂದು ತಿಿನಕ್ಕೆೆ
ಅಂದ್ರೆ ಅಂಗಡಿ ತಗೊಂಡ್ ತಿನ್ನೋದು ಒಂದ್ ರುಚಿ ಕೊಟ್ರೆ ತಗೊಂಡ್ ತಿನ್ನೋದ ಒಂದ್ ರುಚಿ ಕೊಡುತ್ತಲ್ವಾ
ಹಾ
ನನ್ಗೆ ಮರ್ದಲ್ ಕಿತ್ ಕಕೊಂಡು ಅಂತದ ತಿನ್ನಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಆದ್ರೆ ಈ ಇಲ್ಲಿ ನಾ ಇರೋ ಜಾಗ ಹತ್ರ ನೋಡಕ್ಕೂ ಕಂಡ್ ಬಿಟ್ಟ ನೋಡಕು ಏನು ಇಲ್ಲ ಇಲ್ಲಿ ಗಿಫ ಇ ಮರಗ ಎಲ್ಲಾ ಮನೆಗಳೇ ಇದ್ದಾವೆ ಹ್ಮ್ ಮನೆ ಹತ್ರ ಹೋದ್ರೆ ಅಲ್ಲೆಲ್ಲಾ ಇರ್ತ ಕಿತ್ಕೊಂಡ್ ತಿನ್ಬೋದು
ಹೌ
ಅದೇ ಅದು ಇರ್ಲಿ ಓದ್ಕೊಳ ಬಂದಿದಿವ್
ಹ ಹ್ಮ್ ಹೌದು ಬರಿ ಓದದು ತಿನ್ನೋದು ಅಷ್ಟೇ, ಆರೋಗ್ಯವಾಗಿರ್ಬೇಕು
ಅದೇ ಆಗು ಅನ್ನೋದ್ರ ಏನು ಮಾಡಕ್ ಆಗಲ್ಲ
ಇನ್ನಮ್ದ್ ಅದೆ ಅಲ್ಲ ಎಲ್ಲ
ಹೌದು
ನಾವ್ ನಮ್ಮನ್ ನೋಡ್ಕೊಂತಾ ಇರ್ಬೇಕು ಹುಷಾರಾಗಿರ್ಬೇಕು
ಚನ್ನಾಗಿರ್ಬೇಕು ಅದಕ್ ಬಂದಿದೀವಿ, ಅದೇ ಮಾಡ್ಬೇಕು ಬೇರೆ ಏನು ಇಟ್ಕೋಬರ್ ನ್ನ ತರ
ಹೌದು ಹ್
ಹ್ಮ
ತ್ತೆ ಏನ್ ಮಾಡ್ತಿದ್ದೀರಾ ಇವಾಗ್
ಏನೇ ನಂಬಲ್ ಆಹಾರದಲ್ಲಿ, ಸುಮ್ನೆ ಕುತ್
ಮಾತಾಡ್ತಿದ್ದೀರಾ ಹಾ ನನ್ ಜೊತೆ ಮಾತಾಡ್ಕೊಂಡು
ನೀವು ಹಾ ಸ ಸಮ್ನೆ ಸುಮ್ನೆ ಅಂದ್ರೆ ಸುಮ್ನೆ
ನ್ನೆ ಮಾಡ್ತಿದ್ದೀನಿ, ಕುತ್ಕೊಂಡು ಮಾತಾಡ್ಕೊಂಡ್ ಇರ್ ದಿನಿ ನಿಮ್ ಜೊತೆ, ನೀವು ಫ್ರೆಂಡ್ ಆಗಿದ್ದೀರ ಇವಾಗ
ತುಂಬಾ ಇಷ್ಟ, ಆಯ್
ನಾನು ಹೈದ್ರಾಬಾದಿ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ
ಹೌ ದಕ್ಕೆ ಅಂತ
ಆಜೆ ಹೋಗುವಾಗೆಲ್ಲ ಅಂದ್ರೆ ಯಾಕೆ ಅಂತ ಇಲ್ಲ ಇಷ್ಟ ಆಗತ್ತೆ ಅಷ್ಟೆ ಆ ಹೋಗುವಾಗೆಲ್ಲ ತಿಂತೀನಿ ಅ
ತಿರಾ ಒಳ್ಳೇದಾಗ್ಲಿ ಚೆನ್ನಾಗಿರ್ತಾರೆ
ಇಷ್ಟಪಟ್ಟು ತಿನ್ನೋದು ಬೇರೆ ಬೇರೆ ಕಡೆ ಎಲ್ಲಾ ತಿನ್ನೋದು ಅದೇ
ಸರಿ ಇರ್ಲಾ
ಮತ್ತೆ ಹಾ ಸರಿ ಬೈ
ಹ್ಮ್
ಹಾ